ಹ ಹಲೋ
ಹಲೋ ಹಾಗೆ ಏನ್ ಮಾಡತ್ತೇರಿ ಆರಾಮಲ್ಲ
ಹ್ಮ್ ಆರಾಮ ನೋಡ್ರ ನೀವ್ವರಾಮಾ
ಫುಲ್ಲು ಆರಾಮ್ ನೋಡ್ರಪ್ಪಾ
ಏನ್ ಮಾಡತ್ತ
ಏನ ಇಲ್ರಿ ನ ಎಷ್ಟು ನಿಮ್ದ ಹೇಳ್ಬೇಕು
ಹಾ ಅದೇ ಇವತ್ತು ಇವತ್ ಕಾಲೇಜ್ ಹೋಗಿದ್ದೆ
ಹಾ ರೀ ನಾಗೇಶ್ ಕಾಲೇಜ್ ಹೋಗಿದ್ದೆ
ಸೆರ್ಮೆಂಟ್ ಬರ್ಲಕ್ ಹಚಾರ ಅಂತಲ್ಲ
ಹ ನಪ್ಪಾ ಮೇಡಮ್ ಅವರು ಅಶರ್ಮೆಂಟ್ ಕೊಟ್ರ ಒಂದ್ ವಾರ ಆಯ್ತು
ಹಾ ಹಾ ಹಾ ಹಾ
ಅದು ಯಾರು ಬರ್ದಿಲ್ಲಸಮೆಂಟು ಹುಡಿ ಹುಡುಗಿಯರು ಸ್ವಲ್ಪ ಜನ ಹುಡುಗರುಗ ನಾಕಕ್ ಜನ ಬರ್ದ ಮೇಡಮ್ ಅವ್ರ ಇವತ್ತು ಅಸೈನ್ಮೆಂಟ್ ಬೇಕ ಯಾಕಂದ್ರೆ ಬೇಕಿರಾ ಐ ಮಾರ್ಕ್ಸ್ ನಿಮ ತೆಗಿ ಬಿಡ್ತನಿ ಅಂತ ಹೇಳ ಎರಿಗ ಬೆದರಿಕೆ ಆಗದ್ರು
ಹ್ಮ್ ಹ್ಮ್ ಹ್ಮ್
ಬೆದರಿಕೆ ಆಕತಿಕ ಹುಡ್ಗರೆಲ್ಲಾ ಶಾಪುರ್ ಇರಲ್ದಾರಲ್ಲಾ ಶಾಪುರ್ಗ ತಕೊಂಡಂಬಂದಿ ಬರ ಕೊಟ ಮಡಮರಾಕ್ರೀ
ಕೊಟರು ಎಲ್ಲರೂ
ಕುಡೋದ್ರ ನಿಮ್ ಮಾಸ್ಕ್ ಕಟ್ ಮಾಡ್ತೀನಂತೆ ಎಲ್ಲಂದರು
ಹ ಹ ನಾನು ಇವನಿ ಕೊಟ್ಟಿದ್ದ ಪ್ರಶಾತ್ಗ ಕೊಟ್ಟನಂತ ಅಂದನು ಅ ಅಸೈನ್ಮೆಂಟ್ ಬರ ಕೊಟ್ಟದ
ಬರಿದೇ ನೀವ
ನ್ಮೆಂಟದು ಅದೇ ಮೇವುದ ಕೊಟ್ರಿಲ್ಲ
ಹಾ ಮೆಕೆಜೋಳ ಅದು ಕುದುರೆ ಮೆಹತ್ಯ ಅದು
ಹಾ ಹಾ ಹಾ ಹಾ
ಗೋವಿಂದ ಬೇವಿಂದು ಮೆಕ್ಕೆಜೋಳ ಹಾ ಇದಿದ್ದನ್ ಮೇವುಗಳ ಹೈಬ್ರ ಹೈಬ್ರಿಡ್ ನಪಿರು ರಸ ಮೇವನ್ ಬಗ್ಗೆ
ಹಾ ಹಾ ಹಾ ಅದೇ ಅದು ಕುದುರೆ ಹ ಕುದುರೆೆ ಮೆಂತೆ ಅಂದ್ರ ಅದಕ್ ಮೇವುಗಳ ರಾಣಿಬಿ ಅಂತ ಕರಿತಾರಲ್ಲಾ
ಹಾ ಮೇವವಾಳ ರಾಯಣಿ ಅದು ಬಾಳ ಚೆನ್ನ ತಿಂತದ ಅನಗಳು
ಹ್ಮ ಹ್ಮ ಹ್ಮ ಹ್ಮಾ
ವೆಟನರಿ ಫೀಲ್ಡ್ ಒನ್ಲಲ್ಲ ಪ್ರಾಣಿಗಳು ಇದು ಮಾಡದ ನೋಡಿ
ಹ್ಮ್
ಈ ವರ್ಷ ಯಾರರ ನಿಮ್ಮೂರ ಅಡ್ಮಿಷನ್ ಮಾಡಕ್ ಹೊಂಟ್ರ ಇಲ್ಲ ಇಲ್ಲಿ ಈಗ
ಹ್ಮ್ ಹಾಕ್ಯಾರ ಒಂದ್ ಇಬ್ಬರು ಮೂಗೂರು ಹುಡ್ಗರು ಹಾಕ್ಯಾರ
ಹಾ
ಅಪ್ಲಿಕೇಶನ್ ಹಾಕಿ ಹಾಕಿನಂದ್ರ ಏನ್ ಬರ್ತದೋ ಬರಲ್ಲೋ ಗೊತ್ತಾಗಲ್ಲ
ರಿಸಲ್ಟ್ ಏಟದ ಅವರದಾ
ಟೆಂತ್ ಸರ ಏ ಫ ಏ ತ್ರೀ ಏಟಿ ಟು ಹಂಗ ಇದ ಬರ
ಹಾಾರ ಆಯ್ತು ತಗೋ ಇಲ್ಲ
ಹ್ಮ್ ಆತ
ಹಾ ಆಯ್ತ ಅಂದರುೂ ಹಳಿಲ್ ನಿಮ್ ಹುಡುಗರು ಇದ್ದಂದ್ರೆ ನಿಮಗೆ ಸ್ವಲ್ಪ ಧೈರ್ಯ ಇರ್ತದೆ
ಹ್ಮ್ ಬೇರೆ ಅನ್ಲಕ್ಕ ಏನ ಮನ್ಸ ಬರ್ತು
ಹಾ ನಿಮ್ ಕಾಲೇಜಾಗ ನಮ್ ಕಾಲೇಜಾಗ ವಟನರಿ ಸ್ಟೂಡೆಂಟ್ ಮುತ್ತು ಅಂತೇಳ ಗೊತ್ತಾನೆ ನೀವಿರ್ಬೋದ್ರ
ಹಾ ಗೊತ್ತನಲ್ಲ ವೀರಭದ್ರ ವೀರಭದ್ರ
ಹಾ
ಹುಷಾರ್ನ ಅಂತಲ್ಲ್ರ
ಏಟಾಪರನು ನಮ ಕ್ಲಾಸ್ದಮ್ಮ
ಟಾಪರ್ ಟಾಪರ್ನಾ
ಹ ರರಿ ಹುಷಾರ ವಿದ್ಯಾಳ ಆ ಸುಮನ್ ಸ್ವಲ್ಪ ಶೆಟ್ಟಿನ ಆಟೆ ಬಳ ಬಾಳ್ರ ಒಳ್ಳೇರ ಅದೇ ಮನ್ಷಿನ್ಂತ
ಏ ಮೊನ್ನೆ ಟೆಸ್ಟ್ ತಗೊಂಡ್ರಲ್ಲ
ಹಾ ಟೆಸ್ಟ ನಾಗ
ಟೆಸ್ಟಿನಾಗ ಎಷ್ಟು ತಗೋಣ ಅಂದೆ ಹತ್ತೊಂಬತ್ತುವರೆ ಅನ್ ತ್ತೆಕೊಂಡಾ ಇಪ್ಪತ್ ಮಾರ್ಕ್ಸಿಗೆ
ಇಪ್ಪತ್ಮ ಮಾರಕ ಜೆ ಹತ್ತೊಂಬತ್ತುವರೆ ಎಡ ಸರ್ದಲ್ಲದು ಹ ಕ್ಲಾಸ್ ಟಾಪರ್ ಅವನ ಅಂದ್ರ
ಓದ್ತನ ಹುಡ್ಗ ಸರಿಯಗಾನ ಯಾರ್ ದಂಟೆೆಗೆ ಹೋಗವಲ್ಲ ಏನಲ್ಲ ಸರಿಯಗಾನ
ಯಾರ್ ತಂಟಿ ಅವೋಗಲ್ಲ ಏನ್ೋಗಲ್ಲ ಹೇಳಿನ್ ಕೇಳ್ತಾನಪ್ಪವ
ಹಾ ಸರಿಯಾಗಿಣ ನಡುಬ ಹುಡುಗಿಯರ್ನ ಹುಡುಗಿಯರ್ನ ಹುಡುಗಿಯರ್ನ ಯಾರು ಟಾಪರ್ರ ಎಲ್ಲಾ ನಮ್ ಕ್ಲಾಸ್ ನ ನಿನಗ್ ಯಾರ ಅನತರ್ ಹುಡುಗರ್ನ
ಹುಡುಿಯರ ಟಾಪ ಟಾಪರ್ಾಕಿ ಸಾವಿತ್ರಾರಮ್ಮ ಅಂತ ಹೇಳ ನೋಡ
ಹಾ ಹ ಸಾವಿತ್ರಮ್ಮನ ಹಾ ಅದಳ್ಬಿಡು
ಹ
ಏನು ಏನಪ್ಪ ಮುತ್ತಂತ
ಅದೇ ಮೇಡ ಮೇಡಮ್ ಅವರು ಇಲ್ಲಿ ಕೇಳೋ ಮೇಡಮ್ ಅವರು ಇವತ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದವಲ್ವಾ ಅದೇ ಸಬ್ಮಿಟ್ ಮಾಡಿದ್ರೆ ಮಾರ್ಕ್ಸ್ ಎಷ್ಟ ಮಾರ್ಕ್ಸ್ ಎಷ್ಟ ಅಂದ್ರೆಗತ್ತ ಕ
ಹಸೈನ್ಮೆಂಟ್ಗೆ ಐದು ಮಾರ್ಕ್ಸ್ ಕೊಡ್ತೀನಿ ಅಂದರೆ
ಹ್ಮ ಹಾ ಹಾ
ಹ್ಮ್ ಹೆಡ್‌ಮಾಸ್ತರ ಕೊತ ಬರಾ
ಮತ್ತೆ ಎ ಡಿ ಸರ್ ಅದು ಏನು ಅಸೈನ್ಮೆಂಟ್ ಕೊಟ್ರೇನಾ
ಅವ್ರು ಕಾಯ್ದೆಗಳ ಬಗ್ಗೆ ನೀವು್ ಅಸೈನ್ಮೆಂಟ್ ಏನ್ ಮಾಡ ಮಾರ್ಕ್ಸ್ ಕೊಡ್ತೀನಿ ಆ್ರ ನೀ ಎಕ್ಸಾಮ್ಾಗ ಚಂದ್ ಓ್ಬೇಕು ಅಂತ ಹೇಳ್ತಾರ
ರೆಡ್ಡಿ ಸಾರ ವಿದ್ಯಾರ್ಥಿಗಳು ಒಳ್ಳೇದಾಗ್ಲ ಅಂತೇಳಿ ಅವ್ರ ಒಳ್ಳೆ ತಿಳುವಳಿಕೆ ಸಾರ್
ಹಾ ಹಾ ಹಾ ಹಾ
ಬಟ್ಟ ವಿದಾರ್ಥಿಗಳು ಒಳ್ಳೆಯ ಒಟ್ನಲ್ಲಿ ವಿದ್ಯಾರ್ಥಿಗಳಿಗೂ ಒಳ್ಳೆ ತರ ನೌಕರಿ ಸಿಕ್ಕಿ ಅವ್ರ ಒಬ್ಬ ಚೆನ್ನಾಗ್ ಕಾಪಾಡ್ಲಿ ಎಂಬುದೇ ಅವರು ಒಂದು ಒಳ್ಳೆತನವರು
ಇದು ಶಿವಶಂಕರ್ ಸರ್ ಏನೋ ರೆಕಾರ್ಡ್ ಬುಕ್ ಕೊಟ್ರ ಅಂತಲ್ ಬರ್ಲ
ಹ್ಮ್ ಹಾ ಕೊಟ್ರು ನಾವ್ ಏನಾದ ಬರಿಬೇಕು ಅದು ಒಳಗ ನಮ್ದು ಸಿ ಗ್ರರುಪ್ ಅದೆ ನೋಡ
ಹಾ ಹಾ ಹಾ
ಹ ಎಸ್ ಪ ಗ್ರೂಪ್ನಾಗ ಪ್ರಾಕ್ಟಿಕಲ್ ನೋಟ್ಸ್ ಹಾಕ್ತಂದ್ರ ನ ಏನ್ ಹಾಕಿ ಇನ್ನುೂ ಏನು ಹಾಕಿಲ್ಲ
ಎ ಸೂರ್ಯ ಹಾಕ ನಲ್ಲ ಬಯಿಸ ಗೃಪ್ನ
ಬಾಯ್ಸ್ ಗ್ರೂಪ್ ನ ಸೂರ್ಯ ನಾ ನೂಡನೋಡಿಲ್ಲ ನ ನೋಡಿಲ್ಲ ನನ್ದರ ಅವರಂದೇ ಚಿತ್ತಾಪುರ್ಲ್ಲನದ
ಮಂಗಲಗೆ ಮಂಗಲಗೆ
ಹ ಮಂಗಲ್ಗೆ ಮನ ಕೇಳ ಅವೆಲ್ಲ ಅಲ್ಲೇ ಬರ್ತೇ
ಹಾ ಅಲ್ಲೇ ಬರ್ತಾವ
ಮಂಗಲ್ ಗತ್ತಿ ಮಂಗಲ್
ಮಂಗಲ್ಗತಿ ಅಲ್ಲ ಮಂಗಲ
ಹಾ ಹಾ
ಹ್ಮ
ಎಷ್ಟ್ ಕಿಲೋಮೀಟರ್ ಇದೆ ನಿಮ್ಮೂರು ನಿಮ್ ಕಾಲೇಜಿಂದ.
ನಮ್ ಕಾಲೇಜು ಗುಲ್ಬರ್ಗಂತ ಏನ್ ನಮ್ ಕಾಲೇಜ್ ನಿಂತ ಅಲ್ಲಾ
ಹಾ ಕಾಳಗಿ
ಹನ್ನೆರಡು ಕಿಲೋಮೀಟರ್
ಹನ್ನೆಡ್ ಕಿಲೋಮೀಟರ್
ಹ್ಮ್
ಅದೇ ಕಾಲೇಜಿಂದ ಎಷ್ಟ ಅಂದ ನನಿಮ್ಮೂರ್ಕಿನ್ನ
ಕಾಲೇಜಿಂದ ಒನ್ ವನ್ಫರ್ಟಿ ಆತ
ಹ್ಮ್
ಹಾ ನೋಡಪ್ಪಾ ಮುನ್ನೂರ ಇಪ್ಪತ್ತಯ್ತು ನಮಿಗೆ. ಹ ಮುನ್ನೂರ ಎಪ್ಪತ್ತಾಯ್ತು
ಹಾ
ಮಳೆ
ಹ ಹಾ ಮಳೆ ನೋಡಪ್ಪ
ಹಾ ಮಧ್ಯಾಹ್ನ ಊಟ ಆಯ್ತು ಏನ್ ಮಾಡ್ದವಿ ಊಟ ಮಧ್ಯಾಹ್ನ.
ರೆಕಾರ್ಡ್ ಬರದಿ.
ರೆಕಾರ್ಡ್ ಇನ್ನು ಬರದಿಲ್ಲ ಮೇಡಮ್ ಅವರು ಸಬ್ಮಿಟ್ ಮಾಡಿದಿವಿ ಇನ್ನ ಸಬ್ಮಿಟ್ ಮಾಡಬೇಕ್
ಸರ್ ಶುಕ್ರವಾರ ಸುಭ್ಮಿಟ್ ಮಾಡಣಲ್ಲ
ಹಾ ಶುಕ್ರವಾರ ದಿನ.
ಮತ್ತೇನ್ ನೀ ಸಬ್ಮಿಟ್ ಮಾಡ್ತೀಯ ಮಾಡಲ್ಲ.
ಹ್ಮ್ ಸೂರ್ಯ ಆಗ್ತಂದನ ಯಾಕೆಂಗ ಬರಿಬೇಕು
ಜೀವನಗ ವೆಟನರಿ ಮಾಗೆ ನಿಂತ
ಹ್ಮ್
ಆರಾಮಲ್ಲ.
ಹ್ಮ್ ಮತ್ತೆ ಆರಾಮ್ ನೋಡಪ್ಪ ನೀನು. ಕಾಲೇಜ್ನಾಗ ಏನು ಇವತ್ ಸ್ಪೋರ್ಟ್ಸ್ ಆಡಿದ್ರ ಅಂತ.
ಹಾ ಇ ಕ್ರಿಕೆಟ್ ಏನೋ ಆಡ್ತಾರ ಅನಿಲ್ ಅಂತ ಒಬ್ಬ
ಹಾ ಅನಿಲ್ ಹ
ಹಾ ಬಾಳ ಬ್ಯಾಟಿಂಗ್ ಮಾಡ್ತಾನ ಅವನಂತ ಗಾಟಿನ ನಾನ್ ಎಲ್ಲಿ ನೋಡೇಯಿಲ್ಲ
ಹಾ ಅನಿಲ್ ಆಡ್ತನ ಬಿಡು ನಾನು ನೋಡಿನಿ.
ಹಾ ಸೇಮ್ ಧೋನಿ ಆಡ್ತ
ಹೌದಾ ಅಷ್ಟ್ ಚಂದ ಆಡ್ತಾನ.
ಹ್ಮ್ ಸೇಮ್ ಧೋನ್ ಧೋನಿನೇ ಅವ ಧೋನಿ ನೆನ್ಪ್ ಬರ್ತಾನ.
ಹೌದಾ
ಹ ಆಕಾಶ್ ಅಂತ ಕುನಾನಾನ
ಹಾ ನಾನಲ್ಲ
ಆಕಾಶ ಬಲಿಂಗ್ ಮಾಡತಾನೆ ಅಂದ್ರೆ ಬೂಮ್ರನ್ಯ ಬರ್ತಾನೆ.
ಅಷ್ಟ್ ಚಂದ ಆಗ್ತಾನ ಬುಮ್ರಾನ್ ಗತ್ಲೆ ಆಗ್ತಾನ.
ಹಾ
ಹ್ಮ ಹಾ ಮತ್ತೆ ಮತ್ತೆ ನ್ ನಡದು
ಮತ್ತೇಏನೇ ನೋಡ್ರಿ ಜೀವನ್ದಾಗ ಎಲ್ಲ ನಿಂದೆ ಹೇಳ್ಬೇಕ ಈಗ
ಹ್ಮ ಹಾಸ್ಟೆಲ್ ನಾಗ ಏನ ವಾರ್ಡನ್ ಮೇಡಮ್ ಅವ್ರರು ಚೇಂಜ್ ಆಗ್ಯಾರಂತ
ಹಾ ಚೇಂಜ್ ಆಗ್ಯಾರ ಸರ್ ಇದರು ಪಹಳೇ ಕಷ್ ಉಷ್ಣಪಂತೆ
ಹ್ಮ್
ಅವ್ರ ವಾಯ್ಕೇರಿ ಎಲ್ಲಾ ಹೆಂಗಿದ್ರ ಅನಕ್ರ ನಮ್ಮೂರ ಚೆಂದಿದರುನು
ಹಾ
ಹ್ಮ್
ಹ್ಮ್
ಮೈಗ ಮೇಡಮೋರ್ ಬಂದಾರ ಸಾವಿ ಸಾವಿತ್ರಾರ ಮಾ ಅಂತ ಸುಮಿತ ಅಂತೆ
ಹಾ ಹಾ ಹಾ ಹಾ
ಹ ಸಮೀಿತಾ ಮೇಡಮ್ ಅಂತರಾರ ಅವ್ರಗ ಅವ್ರ ಇ ಅಡ್ಸಲದಾರ ಈಗ ಆಲ್ಲ
ಹಾ ಹಾ
ಈಗ ಅವ್ರಂದ ನಡೆದು ನೋಡಿಗ ಹಾಸ್ಟಲ್ಲಿ
ಹೌದಾ
ಮಾಡ ರನು ಕೇಶ
ಮತ್ತ ಮತ್ತೇನ್ಡ್ದ
ಹ ನಿಮ್ದ ಹುಡುಗರು ಇಲ್ .
ಯಾವ ಹುಡುಗರು
ಇಲ್ಲೇ ಕಾಜಪ್ಪ ಅಂತ ಲಕ್ಷ್ಮೀಿಕಾತ್ ಅಂತ ಮಯಾರಿಟ್ಟಿಿದ ಬೇಾರ ಇರ್ತಾರೆನೆ ಮೂಡುಗರು
ಹಾ ಮೈನಾರಿಟಿದಾಗ ನಮ ದೋಸ್ತ್ ಒಬ್ಬ ಅಂತಾನ ರಮೇಶ್ ಅಂತ
ಹಾ ಇಬ್ಬರು ಬಾಳ ಫ್ರೆಂಡ್ಸ್ ಅಂಂತದೆ
ಹಾ ಇಪ್ಪಡದು ಬಾಳ ್ರೆಂಡ್ ಕೀಪರ್
ಹ್ಮ್
ಸರಿ ಲಂಗೋ ನೀನಂಗ ಮತ್ತೆ ಸಂಜೆ ಕಾಲ್ ಮಾಡ್ತೀನಾ ಹಲೋ ಹಾ ಸರಿ ಸ